ಹಳೆ
ಹೌದಾ ಅಣ್ಣ ಹೆಸರು ಏನೆಂನ್ನಾ
ಸರಿ
ನಮ್ಮ ಹೆಸರು ಮಾನಿಶ್ ಅಣ್ಣ
ನಮ್ಮ ಹೆಸರು ಮುಕಪ್ಪ ಅಂತೇಳಿ
ಹ ಅಣ್ಣ
ಆಯ್ತಾ ನಷ್ಟ
ಹಾಗೆದಣ್ಣ ನಿಮ್ದ ಅಣ್ಣ
ನಮ್ದ ಆಯ್ತಪ್ಪಾ
ಏನ್ ಮಾಡ್ಕೈತರ
ಏನಿಲ್ಲ ಕೆಲ್ಸಕ್ ಹೋಗ್ಬೇಕು ಸು
ಹೌದಾಣ್ಣ ಏನ ಈ ಗಾಡಿ ಪೀಡಿ ಏನಿಲ್ಲ
ಗಾಡಿ ಎಲ್ಲ
ಏನ್ ಕೆ ಕೆಲ್ಸ ಏನ್ ಮಾಡ್ತೀರಾ ಗಾಡಿ ಹೊಡ್ತೀರಾ ಏನ್ ಹೊಲಲ್ದಲ್ಲಿ ಮಾಡ್ತೀರಾ
ಹೊಲ್ದಲಿ ಕೂಲಿ ಕೆಲ್ಸ ಇಂತಾರೆ ಬರೇ ನೀ ಕೆಸ ಹೂಲಿ ಕೆಲ್ಸ ಮಾಡ್ತೀವಿ ಊಟ್ಟ ಏನ ಹ್ಮ್ ನೀವೇನ್ ಮಾಡ್ರ
ಹಣ ಆವು ಅಲ್ಲಲ್ಲಣ್ಣ
ಹೌದಾ
ಅಣ್ಣ ಸಾಲಿ ಕಲ್ತರಣ್ಣ
ಹಾ ಚಕಂಡ ಖುಷಿ ನಿಮ್ದು
ಕಲ್ ತು ಬಿಟ್ಟಿ ಒಳೆ
ಹೌದಾ ಹಾ ಹಾ ಹಾ ಹಾ ಹೌದಾ ಹಾ ಮತ್ತೆ ಏನ್ ಮುಂದೆ ಏನ್ ಸಮಾಚಾರ
ಮತ್ತೇಏನೆಲ್ಲಣ್ಣ
ಹೌದಾ
ಹಾ ನಿಮ್ ಕಡೆ ಆ ಕಡೆ ಏನು ಏನ ಕೆಲ್ಸ ಪಸ ಏನ ನಾಳೆ ನಿಮ್ ಕಡೆ
ಕೆಲ್ಸ ಎಲ್ಲ ಮಳೆ ಬರ್ತ
ನಮ್ ಕಡೆ ಮಳಿ ಆದಣ
ಹೌದಾ ಕೆಲ್ಸಕ್ ಹೋಗಲ್ಲ ನೀವು
ಇಲ್ಲ ಹೊಲದಲ್ಲಿ ಅದೇ ಹೊಲದಲ್ಲಿ ಮನ್ಯಾಗ ದನ ಹೋತಿವಣ್ಣ ಆತಣ
ಹೌದಾ
ಆ ಅಣ್ಣ ಹಾ ಅಣ್ಣ ನಷ್ಟ ಆಗದಣ್ಣ ನಿಂತಣ
ನಮ್ದು ಆಯ್ತು
ಹಾದ ಅಣ್ಣ ಎಲ್ಲಿ ಎಲ್ಲಿಗ್ ಹೋಗ್ಬೇಕ್ ಅಣ್ಣ
ಈಗ ತಳಿ ಕುಟ್ಟಕೋಬೇಕು
ಯಾಕಣ್ಣ
ಸ್ವಲ್ಪ ಕೆಲ್ಸ ಇದೆ
ಹ
ನಮ್ಮ ಫ್ರೆ್ ಬರೋರಲ್ಲ್ರ ಕರ್ಕೊ ಬರಕ್ ಹೋಗಬೇಕು
ಹೌದಣ್ಣ ಹಾ
ಮತ್ತೆ ಏನ್ ಸಮಾಚಾರ
ಆ ಏನಿಲ್ಲ ಅಣ್ಣ ನಿಮ್ಮದೇ ಹೇಳ್ಬೇಕ್ ಅಣ್ಣ
ಇಲ್ಲ ನಮ್ಮ ಫ್ರೆಂಡ್ ಮಾತಾಡ್ತಾರ ನೋಡು ಮಾತಾಡು ಹಲೋ
ಹಲೋ ಅಣ್ಣ ಯಾವೂರ್ ಅಣ್ಣ
ನಮ್ದು ಬೊಮ್ಮನಹಳ್ಳಿ ನಿಮ್ಮದು ಯಾವೂರು
ನಮ್ದು ಯಾದೀರಿಯಣ್ಣ ಯಾದಗಿರಿ ಬಳಿ ಹಳ್ಳಿ ಅಣ್ಣ ಒಂದು
ಹೌದಾ
ಹಾ ಅಣ್ಣ
ನೀವು ಏನ್ ಮಾಡ್ತಿದ್ದೀರಾ
ಏನ್ ಇಲ್ಲಾಣ ಹೇಸೂರಹೆಳಣ್ಣ
ಗೌತಮ್ ಅಂತ ನಿಮ್ದ
ಮನೇಶ್ ಅಣ್ಣ ಏನ್ ಕೆಲ್ಸ ಮಾಡ್ತೀರಣ್ಣ
ಏನಿಲ್ಲಪ್ಪಸು ಹೊಲ್ಕ ಮನೆಗೆ
ಅದಾಣ ಶಾಲಿ ಅಣ್ಣ
ಶಾಲಿ ಟೆಂಥ ಕಲತೀವಿ ಹ್ಮ್
ಪಾಸ್ ಆಗೀರಾ
ಎಲ್ಲಿಿಪ್ಪಾಸು ಮ್ರ
ನಾವು ಅದ ಫೇಲ್ ಆಯಕೂತಿವಿ ಮುಂದೆಏನ ಕಟ್ಟಿವಣ ವಾಪಸ್ ಕಟ್ಟಬೇಕ ಯಿಲ್ಲಣ
ಮತ್ತೆ ನಿಂದು್ದು ಕಟ್ಬೇಕಲ್ಲ
ಹಳ ಕಟ್ಟುವ ಸಲ ಮನೆಗಳು ಬಲಕದಾಳ ಕಟ್ಕರೆ ಪಾಸಕರೆ ಇ ಗಟ ಗೀಟ ಮಾಡನ ಕತ್ತಾರಣ ಅದೇ ಕಟ್ಟ ಕಟ್ಟ ತ್ಯಾಣ್ನ ಅದೇ ನಾ ಕೊಟ್ಟಬೇಕನಕತೀನಿ
ಹ್ಮ್
ಅದೇನ ರೊಕ್ಕ ಕೊಟ್ರ ಪಾಸ್ ಮಾಡ್ತಾರಣಂದ ಅದೇ ಪೇಕ್ ಮಸಾಡ್ ಬರ್ತಾ ಬ್ಯಾಳಣಕತ್ತ ತ್ರಣ್ಣ
ಏ ಇಲ್ಲ ರಿಯಲ್ ಐತಿ ಇಲ್ಲಿ ನಾ ಮಾಡ್ಸಕೊತ್ತೀವಿ
ಇಲ್ಲ ಅಣ್ಣ ಇನ್ನು ಬೆಳಾಡ ನಮ್ ದೋಸ್ತ ಒಂದ್ ಹಡುು ಮಾಡದ ಇಲ್ಲೆ ಅಡ್ಮಿಷನ್ ಆತವಣ್ಣ ಹಾ ಅದಕ್ಕೆ ಬ್ಯಾಡ ಅನ್ಕತ್ ಅನಗ್ ಸ್ವಲ್ ಕಟ್ ಬನಕೈತ್ ನಡ
ಹ್ಮ್
ಹ್ ಹೊಲ ಎತ್ತದಣ
ನಂದ ಡಿಗ್ರೀ ಆದ್
ಹೌದಾ ಎಷ್ಟು ಜನ ಇದ್ದೀರಣ್ಣ ಮನೆಯಲ್ಲಿ ಹೌದಾ ಏನ್ ಮಾಡ ಹತ್ರಣ ಕೆಲ್ಸ ಮನೆಯಲ್ಲಿ ಆಳನರ್
ಏನಿಲ್ಲ ಸುಮ್ಮ ಹೊಲ್ದಾಗ ಆರಾಮ್ ಕೆಲ್ಸ ಮಾಡ್ತೀವಿ
ತೆಂಗಿ ಯಾಕ ಯಾರನ ಅದಾರ
ಹ್ಮ ಹ ಎಲ್ಲಪ್ಪ ಹ್ಮ ಆಣದೇರ ಆನದಾರ ನಾಕು ಮೂಾರ
ಹೈದಾ ಅಣ್ಣಾ ಹಾ ಏನ್ ಮಾಡ್ತೀರಣ ನಾ್ ಹೊಲ್ಲಕ್ಕ ಮನಿಗಣೆ
ಹ್ಮ್ ಯಸ್ಮನ್ ನೀವು
ಹಾ ನಾ ಮೂವರೈಐದು ಜಣ ಒಬ್ಬ ಇಬ್ರು ಗಣ್ಮಕ್ಳುಬ್ ಗಣ್ಮಕ್ಳುಂತಣ
ಹ್ಮ ಹ್ಮ್
ಅರಿಬ್ರು ಶಾಲಿ ಕಲ್ತಾರ್ ಅಣ್ಣ ನಾ ಹಬ್ಬ ಬಿಟ್ಟಿನಣ್ಣ
ಹೌದಾ
ಹಣ್ಣ ಊಟ ಆದ್ದಣ್ಣ ನಾಷ್ಟ ಆದಯ ನಿಂದಣ್ಣ
ನಮ್ದ ಆಗೇತನಿ ಜಸ್ಟ್
ಯಕಡೆ ಹೋಗಲ್ಲಣ್ಣ
ಏಕಡಲ್ಲಪ್ಪ ಮನ್ಯಾಗೆ
ಏ ಕೆಲ್ಸರ್ ಪಲ್ಸಣ
ಇವತ್ತು ವಾರಾಡ್ದಾರ
ಹೌದಾ ಅಣ್ಣ ಏ ಏನ ಗಾಡಿ ಇಡಿ ಒಲಿತಾನ ಟಕ್ಟ್ರಿಯ ವಏನು ಿಪ್ಪರ
ಹಾ ಟ್ಯಾಕ್ಟರ್ ಒಡತೀನಿ
ಹೋಗ್ಕ್ಕಲ್ಲ ಊರಾಕೊತ ಏನ್ ಮಾಡ್ತಿದ್ದ
ಅದೇ ಹೋಗ್ಬಕ್ಕೆ ಸದ
ಹೌದಾ ಹಣ
ಹ್ಮ
ಊರಲ್ಲಿ ಕುೂತ ಏನ್ ಮಾಡಬೇಕಕ್ ಸ್ವಿಮ್ಮಿಂಗ್ಗೆ ಕುತ್ಬೇಕ ಆಯ್ತು ಮೇಲ್ದ ಹೋಗಬೇಕು
ಹ್ಮ
ಹೌದಾ ಏನು ಮತ್ತ ಏನೆಲ್ಲ ಹಣ ಅಲ್ಲಿ ಏನ್ ಬಿತ್ತಿರೋಣ ಅಲ್ಲಲ್ಲಿ
ಇದು ಅತ್ಯೇ ತೊಗರೆ
ಅದು ನಿಮ್ಮ ಕಡೆಣ್ಣ ಮಳೆಯ್ಣ
ಮಳೆ ಎಲ್ಲಾ ಹಾಗೇೈತಿ ನಿಮ್ ಕಡೆ
ನಮ ಕಡೆ ನಗದೋಣ ಏನ
ಹ
ಹಾ
ಕೊಳ್ಳನ ಮಣಕಗ
ಹಾಡ ಕೊಡಣ
ಹ ಚ ಹಲೋ
ಏನ್ ಇಲ್ವಣ್ಣ ನೀವ ನೀವ ಹೇಳ್ಬೇಕಣ
ನಮ್ಮ್ ಕಡೆ ಏನಿಲ್ಲ ಬರ ಗಾಳಿ ಬೀಿಸಾ ಬ ಅಂತರು ಬರದ ಕಾಣಲ್ಲ ಹಗತಿ
ಹಾ
ವಾರ ಹಡ್ದ ನಮ ಊರಾಗ
ಏ ಇಲ್ಲಿ ನದಾರಣ ನಂಬ್ರ
ಎಷ್ಟ್ದನಾ
ಾರ ನಾಲ್ಕವರ ಅರ ಅಣ ಒಬ್್ರ ಮೂರ್ವರ ಅಂತಾರಣ್ಣ ಏನನ್ ಗೊತ್ತಿಲ್ಲ ಅಣ್ಣ
ಹೌದಾ ಮತ್ತ ಕಾಲೇಜ್ ಇಲ್ಲ ಮಾಡ ಟೆಂತ್ ಏ ಪಾಸ್ ಸಿಗ ಫೇಲ್ ಆಗಿದೆ
ಬೇಲ್ ಆಗಿದ ನಣ ಅಣ ಕಟ್ಟ ಮ ಲ ಕ ಕ ಕಣ ಅದ ನ ಟೆತ್ ಪಾಸ್ ಮಾಡಿ ಕೊಡ್ತಾರ ರೊಕ್ಕ ಕೊಟ್ಟ
ಏ ನೀ ಯಾಕ ಓದಕ ಬರಯಕ್ ಬರಲ್ವಾ
ಡೆ ಪೇಕ್ ಪಾಸ್ಡೆ ಬತ ಂದ್ರ ಅದ ಬ್ಯಾಳ್ ಅಣಕತ್ತಾರ ಅಣ ಇ ನ ಬಸ್ ಬ ಮಾಡಸ ಅ ಎಲ್ಲಿ ಅಡ್ಮಿಷನ್ ತ ನಮಂಗ
ಹೌದಾ
ಮರುತ್ವಳರ ಅದಕ್ಕ ನಿತ್ ಸಲ ಕಣ ಕತಾರಣ ಮುಕ ಇ ಮನನ ಕಟ್ಟಂದ್ರಣ ನನೆ ಕಟ್ಲ ಕಟ್ಟತಿ ಪಸ್ತ್ತಿದೆ
ಹಾ
ಕಟ್ಟಬೇಕ ಏನೋ ನೋಡ್ಬೇಕಕ್ ಅದ ಏ ರೊಕ್ಕ ಕೊಡ್ರ ಪಸ್ ಮಾಡತತಿ ಅದ ಕಲ್ಯಾಣ ಅ ಬಾಳಣಕತ್ತಾರಲ್ಲ ಊರ ಎಲ್ಲ ಜನಗ
ಕಟ್ಟು ಮತ್ತ ಎಕ್ಸಾಮ್ ಕಟ್ಟು ಪಾಸ್ ಆತತಿ
ಹಣ ಹಣ
ನೀವಸ್ ಮಂದ ಅಂತಂಗರು
ನಾವು ಇಬ್ಬ್ರಣ್ಣ ಒಬ್ಬ ಕೆಣ್ಮಗಳರಣ್ಣ
ಹೌದಾ
ಹಾ ನಿವಣ
ಬ್ರಮರ್
ಹ ನಾನ ಏನ್ ಮಾಡ್ತೀರ ಅಣ ಅಣ್ಣಾರ್ ಕಲ್ಸೋಣ
ನಾ್ ಮಣ್ಣಾರ ಅಲ್ಲಿ ಅವ ಮನ್ಯಾಗ ಕೆಲ್ಸ ಮಾಡ್ತಾರ
ಹಣ್ಣ ಏ ಗಾಡಿ ಪೀಡಿ ಅಂದ ಹೊಡಿತಾರ ಹೌದಾಣ ಹಾ.
ಮತ್ತೆ ಏನ್ ಸಮಾಚಾರ.
ಏನ ಇಲ್ಲಣ್ಣ.
ಆ ಯಾವ ಊರ ಅಂದ್ರಿ ನಿಮ್ದ.
ಯಾ ತೀ ಹತ್ರ ಯಾದಗಿರ್ ಅಣ್ಣಾ.
ಹೌದಾ ನಮ ಡಿಸ್ಟ್ರಿಕ್ನವರಪ್ಪಾ ನೀವು.
ನಿಮ್ದಲ್ಲ.
ನಮ್ದು ಯಾದಗಿರಿ ಡಿಸ್ಟಿಕ್ ಬರ್ತೈತಿ.
ಹಾ ಅಣ್ಣಾ ಊರಣ್ಣಾ.
ಬರ್ತೈತಿ
ಆ ಅಣ್ಣಾ.
ನಮ್ದ ಇಲ್ಲಿ ಬೊಮ್ಮಳೆ ಅಂತ ಉರ್.
ಹೌದಾ ಅಣ್ಣಾ.
ಹ್ಮ್
ಹ್ಮ್ ಎತ್ತ್ ಎಕಡಿ ಹೋಗಲ್ಲಣ್ಣ.
ಈಗ ಹೋಗಬೇಕು.
ಹಾ ಅಣ್ಣ.
ಹ ನೀವ್ ಎಕಡ್ ಹೋಗಬೇಕು.
ಏನಗಿಲ್ಲಣ ಹೊಲ್ಕ್ ಹೋಗಬೇಕಣ್ಣ ಹೋದ್ರ.
ಹಾ ಕೆಲ್ಸ ಹೋಲ್ದಾಗ್ ಏನ್ ನಡದವ್. ಹತ್ತಿ ಬಿತ್ತೀರಾ.
ಹಾ ಅಣ್ಣಾ ಸದಿ ಅದ ಆಗ್ಯದ ಅದ ಇನ್ನ್ ನಂಗ್ ಇನ್ ನ್ಯಾಯ ನಡೀತುದ ನಮ್ದು. ನಮ್ ಕಡೆ ಆದಣ್ಣ ಅಷ್ಟೆ ಬಂದ್ ಯಾಡ್ ದಿನ ಮೂರ್ ದಿನ ಬರ್ತ ಅಣ್ಣಾ ಅದು ಜುರ ಅಂತ್ ಜಿಟಿ ಜಿಟಿ ಅಂತ್ ಬರ್ತ್ ಅಣ್ಣಾ.
ಈ ಸಲಾ ಮಳಿನೆ ಇಲ್ಲ ಅಂತ್ ಕಾಣ್ತದ.
ಹಾ ಅಣ್ಣಾ ಎಲ್ಲಿ ಇಸಲಾ ಮಳಿನೇ ಇಲ್ಲಣ್ಣಾ.
ಹಾ ಹತ್ತಿ ಹತ್ತಿ ಒಂದೇ ಬಿತ್ತಿರೆ ಮತ್ತ ತೊಗುರಿ ಹತ್ತಿ ಬೇರೆ ಬೇರೆ ಏನಾರ ಬಿತ್ತ
ಮತ್ತೆ ಇಲ್ಲಿ ನಮ್ಮ ಹೊಲ ಸ್ವಂತ ಹೊಲಾ ಹತ್ತಿ ಅದು ಬಿತ್ತೇವ್ ಅಣ್ಣಾ. ಆಯ್ಕಂದ್ರ ಒಂದ್ ಜರಾ ಅದಾ ತೊಗರಿ ಹತ್ತಿ ಬಿತ್ತೇವ್ ಅಣ್ಣಾ ಇಲ್ಲಿ ಮತ್ತ್ ತೊಗರಿ ಬಿತ್ತ ಬೇಕ್ ಅಂತ್ ಎಲ್ಲಿ ಮಳಿನೆ ಬರ್ತ್ ಅದಕ್ಕ ನಿಂತೇವ್ ಅಣ್ಣಾ. ರ್ ಮತ್ತ ಬಿತ್ತಬೇಕ್ ಅಂತ್ ಇದಿನಿ. ಈಗ್ ನಿನ್ನೆ ಹೋಗಿ ಏನೋ ಹೋಲ್ದಾಗ್ ಹೋಗಿ ಶೇಂಗಾ ಹಾಕಿ ಬಂದಿವ ಅಣ್ಣಾ ನಮ್ ಅಕ್ಕಂದ್ ಹೊಲ್ಕಾ.
ಹಾ ಹಾ
ಅದೇ ತೊಗರಿ ಕುಸಬೇಕ ಅಂದೇವ್ ಅಣ್ಣಾ ಇನ್ನ್ ಮಳಿನೇ ಬರಲ್
ಮಳಿ ಬರಂಗ ಕಾಣಲ್ಲ ಈ ವರ್ಷ.
ಹೌ ಬರಿ ಗಾಳಿನೇ ಬಿಸ್ತೆತ ಅಣ್ಣ.
ಹೌದ್ ಈಗ್ ಗಾಳಿ ಬಿಸ ಬಾಳ ಗಾಳಿ ಬಿಸತೈತಿ.
ಹಾ ಅಣ್ಣಾ ಬರೆ ಗಾಳಿನೆ ಬೀಸ್ತದ ಅಣ್ಣಾ ಇಕಡಿ. ಗಾಡಿ ಸಂತ ಮಂದೀ ಎಲ್ಲಾ ನಿದ್ದಿ ಹೊಡದ ಅದ್ಕ ಮನ್ಯಾಗ ಕುತ್ತಾರ್ ಎಲ್ಲಾ.
ಬೇರೆ ಕಡೆ ಊರು ಹೊಂಟಾರ ಕೆಲ್ಸಾ ಮಾಡಕ್ಕ.
ಅದೇ ಅಣ್ಣ ಓ ಮಣ್ಣ ಹೋಗಿದ್ನಲ್ಲಾ ಬಳ್ಳಾರಿಗ ಅಲ್ಲಿ ತೊಪ್ಪಿಸ ಕಳಸಿದ್ರಣ್ಣ ಇಲ್ಲಿ ಸಿಂದಗಿಗ್ ಹೋಗಿದ್ನಲ್ಲ ನಾಗ್. ಅಲ್ಲಿನ ಒಂದ ನಾಲ್ಕ ಐದಾರ್ ದಿನ ಇದ್ ಇದ್ದ ನನ್ನಾ ಅಲ್ಲಿ ಇರಾಕ್ ಆಗ್ಲಿಲ್ಲ ಬನ್ನಣ್ಣ. ಅಲ್ಲಿ ನಿಮ್ಮ್ ಊರಲ್ಲಿ ಇನ್ ಈ ಕಡೆ ಮಲ್ಲು ಅಂತ ಅದಾರ್ ಅಲಾ ನಿಮ್ ಗೊತ್ತಾ.
ಮಲ್ಲು ಗೊತ್ತು ಗೊತ್ತು
ಹೌದ ಅವ್ರ ಅಲ್ಲೇ ಇರ್ತಾರ್ ನೋಡೋಣ ಹ ಅಣ್ಣ ಅವ್ರು ಅಲ್ಲೇ ಇರ್ತಾರೆ
ಹಾ ಗೊತ್ತು ಗೊತ್ತು ಗೊತ್ತು ಹೋಗಿರ್ ಬೇಕು ಕೆಲ್ಸಕ್ ಅವನ
ಹಾ ಅಣ್ಣ ನಾನು ಅಲ್ಲೇ ಇದನಣ್ಣ ನಾ ಬಂದನಣ್ಣ
ಹಾ ಹಾ ಹಾ ಹಾ
ಅಣ್ಣ ಅವ್ರು ಅಲ್ಲೇ ಇರ್ತಾರ ಅಣ್ಣ ನಾವು ಆಕಡೆ ಹೋಗಿದ್ವಿ ಅಣ್ಣ ಆ ಅಣ್ಣ ಅಲ್ಲೇ ಇರ್ತಾನೆ
ಹೌದಾ ಮತ್ತೆ ಮತ್ತೆ ಹೋಗ್ತೀರಾ ಏನು ಕೆಲ್ಸಕ್ಕೆ
ಇಲ್ಲಣ್ಣ ಮತ್ತೆ ಎಲ್ಲಾರೂ ಗಾಡಿಗೆ ಹೋಗನಕತ್ರಣ್ಣ ನೋಡ್ಬೇಕಣ ಗಾಡಿಗೆ ಎಲ್ಲ ನೋಡಬೆಕು ಅಂದೇ ಅದೇ ನೋಡಕಣ ಆಮೇಲೆ ಆಮೇಲೆ ಹಚ್ಚಲೇನ ಇನ್ನೊಂದು ಎರಡು ತಾಸ್ ಬಿಟ್ಟು ಹೊಲದದಲ್ಲಿ ಕೆಲ್ಸದೆ